ಹಾಂ ಕೇಳಿಸ್ತಿದೆ ಬ್ರೋ ಹೇಳಿ ಏನ್ ಮಾಡ್ತಿದೆ ಬ್ರೋ ಊಟಾ ಅ ಥು ಸುಮ್ನೆ ಕೂತಿದ್ದೆ ಬ್ರೋ ಹಿಂಗೆ ಊಟ ಆಗಿತ್ತೂ
ಹ್ಮಾ ಬ್ರೋ
ಹಂಗೆ ಕೂತಿದ್ದೆ ಬ್ರೋ ಹಂಗೆ ನೀವು ಬ್ರೋ ಊಟ ಆಯ್ತಾ
ಏನ್ ಬ್ರೋ ಕೆಲ್ಸಾ
ಹಾಂ
ಏನ್ ಬ್ರೋ ಕೆಲ್ಸಾ
ಏನಿಲ್ಲ ಬ್ರೋ ಹಂಗೆ ಸುಮ್ನೆ ಕೂತಿದ್ದೆ ಮಾಡ್ದೆ ಊಟ ಆಯ್ತಾ.
ಆಯ್ತು ಬ್ರೋ
ಮನೆ ಕಡೆ ಎಲ್ಲಾ ಚೆನ್ನಾಗಿದಾರ ಆರಾಮಾ ಬ್ರೋ
ಹಾಂ ಬ್ರೋ ನಿಮ್ಮನೆ ಕಡೆ ಬ್ರೋ ಏನ್ ಬ್ರೋ ಅಪರೂಪಕ್ ಫೋನ್ ಮಾಡ್ಬಿಟ್ಟೀರಾ
ಹ್ಮಾ ಬ್ರೋ ಹಂಗೆ ಏನೋ ಕೇಳ್ಬೇಕಿತ್ ನಿಮ್ನ ಅದಕ್ಕೆ ನೆನ್ಪ್ ಆದೆ ಸುಮಾರು ದಿನ ಆಗಿತ್ತಲ್ಲ ಕಾಲ್ ಮಾಡಿ ಹಂಗೆ ಮಾತಾಡ್ದಂಗೂ ಆಯ್ತದೆ ಕೇಳ್ದಂಗೂ ಆಯ್ತದೆ ಅಂದ್ಬಿಟ್ಟು ಮಾಡ್ದೆ ಬ್ರೋ.
ಅದೇ ಬ್ರೋ ನಾನು ಫೋನ್ ಮಾಡೋಣ ಅಂತ ಬಾಳ ಸಲ ಅನ್ಕೊಂಡೆ
ಆ ಹಾಂ
ಹ್ಮ್ ಅಂದ್ಕೊಂಡ್ ಅಂದ್ಕೊಂಡು ಸುಮ್ನೆ ಆಗಬುಟ್ಟೆ
ಹಾಂ ಅದೇ ಬ್ರೋ ಬ್ರೋ ನೀವು ಏನೂ ಹಸು ಸಾಕಿದ್ದೀರಾ ಬ್ರೋ. ಹಸು ದನಾ ಕರು ಕುರಿ ಮೇಕೆ ದನಾ ಹಾಂ ಹ್ಮಾ ಆ ಅಂಗ್ ಅದಕ್ಕೆ ಹ್ಮಾ ಆ ಹ್ಮಾ
ಹ್ಮ
ಅಂದಾ ಅದಕ್ಕೆ ಮನೇಲಿ ಹಸು ಒಂದೆರಡು ಹಸು ತೊಗೊಳೋಣ ಹಾಲ್ ಕರಿಯೋದು ಅಂತ ಹೇ. ಲಾ ಈ ಪ್ರ್ಲಾನ್ ಆಗ್ತಿದ್ವೋ ಮನೇಲಿ.
ಹ್ಮಾ ಬ್ರೋ
ನಮ್ಮಮ್ಮ ನಮ್ಮ ಅಮ್ಮ ಮನೇಲಿ ಸುಮ್ಮನೆ ಇರ್ತೀನೋ ಹಸುನಾರು ತಗೊ ಬಂದ್ರೆ ಉಗ್ಗ ಹೊಲ ಏಂಗೂ ಖಾಲಿ ಐತಿ. ಎಲೊ ಹೊಲ್ದಲ್ಲಿ ಮೇಯಸ್ಕೊಂಡ್ ಇರ್ತೀನಿ ಅಂತೀದ್ರು ಅದಿಕ್ಕೆ ಕೇಳೋಣ ಅಂತ ಫೋನ್ ಮಾಡ್ದೆ.
ತಗಳಿ ಬ್ರೋ ಚೆನ್ನಾಗಿರುತ್ತೆ
ಅಂದ್ರೆ ಆ ಏನು ಪ್ಲಾಗೂ ಐಡಿಯಾ ಇಲ್ಲ ಯಾವ್ ತರ ತಗೋಬೇಕು ಅಂದ್ರೆ. ಯಾವ ಯಾವ ಹಸು ತಗೊಂಡ್ರೆ ಎಂಗೆ ಆ ಎಷ್ಟ ಲಿಟ್ರು ಹಾಲ್ ಕೊಡುತ್ತ ತ ದಿನಕ್ಕೆ ಅಂಗೆ ಎ ಏನ್ ಯಾವ್ ತಿಂಡಿ ಹಾಕ್ಬೇಕು.
ಗ್ರಹ ಈಗ
ಹಾ..
ನೀವು ಏನಂದ್ರು ಈಗ ಮನೇಲಿ ನಿಮ್ಗೆ ಕುಡಿಯಕೆ ಕಾಫಿ.. ಹಿಗೆ ಮಜ್ಜಿಗೆ ಮೊಸರು ಈ ತರ ಮಾಡ್ಕೋತಿವ ಅಂದ್ರೆ ಎಮ್ಮೆನೆ ಬೆಸ್ಟ್
ಹಾ ಹಾ ಅಂದ್ರೆ ಬ್ರೋ ನಾವು ಇದುವರೆಗೂ ಎಮ್ಮೆ ಹಾಲ್ ಕುಡುದಿಲ್ಲ ಮತ್ತೆ ಎಮ್ಮೆ ಸಾಕಕು ಆಗಲ್ಲ ನಮ್ ಮನೇಲಿ ಅಷ್ಟೊಂದು ಹೇಳ್ಕೊಂಡು ಓಡಾಡಕ್ಕೂ ಆಗಲ್ಲ ಅದ್ರ ಅಭ್ಯಾಸನೆ ಇಲ್ಲ ಆ ಎಮ್ಮೆ ಹಾಲ್ ಕುಡ್ದು ಮತ್ತೆ ಅಷ್ಟೊಂದು ಎಮ್ಮೆ ಸಾಕ್ ನಮ್ ಕಡೆ ಸೈಡ್ ಯಾರು ಎಮ್ಮೆ ಸಾಕಲ್ ಜಾಸ್ತಿ ಹಸುಗಳು ಮತ್ತೆ ಮೇಕೆಗಳು ಬ್ರೋ ದಿ
ಬ್ರೋ ಈಗ ಹಸುಗಳು
ಹಾ
ಹಸು ನೋಡಿ ಈಗ ಎಚ್ ಎಫ್ ಜರ್ಸಿ ಅಂತ ಬರ್ತಾವೆ
ಹ್ಮ್ ಹ್ಮ್
ಈಗ ಜರ್ಸಿ ಬಂದು ಹಸು ಅಷ್ಟೊಂದು ಹಿಂಗಿರ ಅಷ್ಟು ಅಷ್ಟೊಂದು ಇಂಪ್ರೂವ್ ಮೆಂಟ್ ಇರಲ್ಲ ಈಗ ಹೆಚ್ ಆಫ್ ಇಂಪ್ರೂವ್ ಮೆಂಟ್ ಇರ್ತವೆ ಸ್ವಲ್ಪ ಹಾಲು ಚೆನ್ನಾಗ್ ಕೊಡ್ತವೆ
ಹ್ಮ್
ಅವು ಸ್ವಲ್ಪ ನೀವು ತಗೊಳ್ತೀರಲ್ವಾ ನೀವು ನೋಡ್ ತಗೋಳ್ಬೇಕು ಸ್ವಲ್ಪ
ಹ್ಮ್
ಹಸು ಈಗ ಹಿಂಗ ಹಸು ಬ್ರೋ ರೇಟ್ ಎಷ್ಟ ಅಂತ ಹೆಳ್ಬೇಕ ಅತ್ಕೊಂಡಿರಾ
ಅಂದ್ರೆ ಇಬ್ರು ಒಂದ್ ಮೂವತ್ತು ಮೂವತ್ತಐದು ಸಾವಿರ
ಅಷ್ಟ ಬ್ರೋ
ಹ್ಮ್
ಹ್ಮ್ ಬ್ರೋ ಅಷ್ಟು ಕಮ್ಮಿ ಬರಲ್ಲ
ಹ್ಮ್ ಹ್ಮ್ ಹೇಳಿಬರು ಪರವಾಗಿ ಪರವಾಗಿಲ್ಲ ನನಗೆ ಐಡಿಯಾ ಇಲ್ಲ ಅದಕ್ಕ ಅಷ್ಟು ಹೇಳ್ದ ಅಷ್ಟೇ
ಬ್ರೋ ಈಗ ನಾವು ಮನ್ನೆ ತಂದ್ವಿ ಫಸ್ಟ್ ಒಂದ್ ತಂದಿದ್ವಿ ಒಂದು ಅರವತ್ತ್ ಮೂರ್ ಕ್ಕೆ ತಂದಿದ್ವಿ
ಹಾ ಹಾ
ಒಂದ್ ಬಂದು ಮೊನ್ನೆ ಒಂದ್ಂದಿದ್ದು ಎಂಬತ್ ಮೂರಕ್ ತಂದಿದ್ವಿ
ಹಾ
ರೋದ್ ಏನ್ ಗೊತ್ತಾ ಈಗ ಇವು ನಾಟಿ ಹಸುದ್ರೆ ಸಣ್ಣಾದ್ರೆ ಬರ್ತವೆ ಅವು ಈಗ ಹಾಲ್ ಕೊಡಸು ಅಲ್ವಾ ಚೆನ್ನಾಗಿ ಈಗ ಎಂಟು ಲೀಟ್ರ ಹತ್ ಲೀಟ್ರ ಹಿಂಗ್ ಹಾಲ್ ಕೊಡ್ತವೆ
ಹಾಂ ಹಾಂ
ಸ್ವಲ್ಪ ದುಡ್ಡಿ ಹೇಳಿ ಹೇಳ್ತಾರೆ ಸ್ವಲ್ಪ ಜಲ ಚೆನ್ನಾಗಿತ್ತು ಸ್ವಪ ಎ ಬಾಟಮ್ ಗೀಟಮ್ ಬಿಟ್ಟಿದ್ದು
ಹಾ ಹಾ
ಹಾಗಾಗಿ ಅವ್ರರು ಸ್ವಲ್ಪ ಕಷ್ಟ ಕಮ್ಮಿ ಕೊಡಲ್ಲ ಒಂದ ಏನಿಲ್ಲ್ರ ಒ ಐವತ್ತು ಅರವತ್ತು
ಹಾ ಹಾ ಎಷ್ಟ್ ಲೀಟರ್ ಕೊಡ್ತದ್ ಬ ಒನ್ ಟೈಮ್ಗದು
ಬ್ರೋ ಅದು ಹೆಂಗ್ ಗೊತ್ತಾ ಅದು ಯಾವ ತರ ಡಿಪೆಂಡ್ಸ್ ಅಂದ್ರೆ ಈಗ ಒಂದ್ ಅವ್ರು ಮೇಸ ಮಸ್ಕೊಂಡಿರ್ತ ಅಂದ್ರ ಅವರು ಸ್ವಲ್ಪಲ್ಲ ಬ ಹ ಬೂಸಗಿಸ ಇಕ್ಕೊಂಡುಿಂಡಿ ಗಿಂಡಿ ಇಕ್ಕೊಂಡು ಮತ್ತೆ ತೋಟ ಎಲ್ಲಾದಾರೂ ಸ್ವಲ್ಪ ಎಲ್ಲ ಸಡ ಗಿಡ ಹಾಕೊಂಡು ತೋಟದಲ್ಲಿ
ಹಾ ಹಾ
ಎಲ್ಲ ಸ್ವಲ್ಪ ಎಲ್ಲ ತೋಟ ಹುಲ್ಲು ಯಾವದು ಹುಲ್ಲು ಮೇಯಿಸಕೊಂಡು ಆ ತರ ಮೇಂಟೈನ್ ಮಾಡಿರ್ತಾರೆ ಸ್ವಲ್ಪ ಹಸಿ ಹುಳಿಗೆ ಹಾ ಚನ್ನಾಗಿಗತಸ
ಹ್ಮ್ ಹ್ಮ
ಹಂಗ್ ಕರಿಯುತ್ತೆ ಈಗ ಅಲ್ಲೆಲ್ಲಾ ಅತ್ ಲೀಟ್ರು ಕರೀತ್ ಕರೀತಿರ್ಬೋದು
ಹಾ ಹಾ
ಈಗ ನಿಮ್ ಸೈಡ್ ಬಂದು ನಿಮ್ ಸೈಡೆಲ್ಲ ಸ್ವಲ್ಪ ಜಾಸ್ತಿ ಬಿಸ್ಲು ಹಿಂಗ ಇದ್ದು ನಿಮ್ ಸೈಡ್ ಹಸಿ ಹು ತೋ ಆಟ ಆಗಿ ಇ ಅಲ್ಲೆಲ್ಲ ಸಡ ಗಿಡ ಇಲ್ಲದೆ ನಿಮಗೆಲ್ಲ ಪ್ರಾಬ್ಲಮ್ ಆದ್ರೆ ಅತ್ ಲೀಟ್ರ್ ಕರಿ ಅದು ಒಂದು ಆರುಕ್ಕೆ ಎಂಟಕ್ಕೆ ಏಳು ಆರು ಏಳು
ಹಾ ಹಾ
ಹಗೆ ಸ್ವಲ್ಪ ಕಮ್ಮಿ ಆಗುತ್ತ ಅ
ಹ ಅಂದ್ರೆ ಒಬ್ಬರು ಅದೇನು ಬೂಸ ಇಂಡಿ ಬೂಸ ಅದೇನು ರಾಗಿ ಬೂಸ ಅಂತ ಏ ಹೇಳ್ತಾರಲ್ಲ ಅದೆಲ್ಲ ಕೊಟ್ರೆ ಜಾಸ್ತಿ ಕೊಲ್ವಾ
ಅದ ಅದೆಲ್ಲ ಕೊಡ್ರೆ ಕೊಡ್ತ್ತೇ ಬ್ರ ಬಟ್ ಮೇಯಸ್ಬೇಕಲ್ವಾ ಹೊಸನ್ ಹೊರ್ಗಡೆ
ಹಾ ಹೊರಗಡೆ ಹುಲ್ ಹುಲ್ಲು ಹಸಿ ಹುಲ್ಲು ಒಣ ಹುಲ್ಲು ಅದವೆಲ್ಲ
ಈ ಈಗ ಏನಂಬರು ಈಗ ಅದು ಹ್ಮ್ ಹಸಿ ಉಳ್ಳುದು ಇದ್ರಲ್ಲಿ ಈಗ ಏನಾದ್ರು ಹೊಲದಲ್ಲಿ ಇದ ಹಾಕಿರ್ತಲ್ವಾ ಬೆಳೆ ಆ ಟೈಮ್ ಅಲ್ಲಿ ಎಲ್ಲೋ ಬದ್ದಿನಲ್ಲಿ ಬೆಳೆದಿ ಇರುತ್ತಲ್ಲ ಆ ತರ ಇಿಡ್ಕೊಂಡ್ ಮೇಯಿಸುದ್ರೆ
ಹಾ
ಆ ಟೈಮಲ್ಲಿ ಸ್ವಲ್ಪ ಚೆನ್ನಾಗ್ ಕರಿತ್ತ ಹಾಲು ಮತ್ತೆ ಮನೇೆಯಲ್ಲಿ ಕಟ್ಟಿ ಒಣಲು ಆಗ್ತಿರಲ್ಲ
ಹಾ ಹಾ
ಅವಾಗ ಸ್ವಲ್ಪ ಕಮ್ಮಿ ಆಗುತ್ತೆ
ಹಾ
ಬಟ್ ಹಸುನ ಚೆನ್ನಾಗೆ ಮೇಂಟೈನ್ ಮಾಡಿದ್ರೆ
ಹಾ
ಚೆನ್ನಾಗಿ ಹಾ ಕೊಡ್ತವ್ರ ಬೆಳಿಗ್ಗೆಾಯಂಕಾಲ ಒೆ ದುಡ್ಡು ಆಗುತ್ತೆ
ಹ ಹಾ
ಇದು ಅದ ಏನೇನ್ ಮೈಂಟೈನ್ ಮಾಡ್ಬೇಕು ಅಂದ್ರೆ ಬ್ರೋುಸುಮ್ಕೆ ಅಲ್ಲ ಅದು ಹಸು ನ ತೊಳಿಬೇಕು ದಿನ ದಿನ.
ದಿನ
ಹ್ಮ್ ಅದು ಎಲ್ಲಾ ಸೊ ಅದು್ ಬಟ್ಟು ಕ್ಲೀನ್ಸ್ ಇರಲ್ಲ ಸೊ ಅ ಇದು ನಾಟಿ ಹೆಸು ತರಲ್ಲ ಅವು ಹೆಂಗೀಗ ನಾಟಿ ಹೆಸು ಏನ ಇರ್ತಾವ ಅಂದ್ರೆ ಅವು ಔ ಸವಪ್ನ್ ನೆಸ್ಸ ಸಪ ನೀ ಗಿ ಇರ್ತಾವ ಆಟಿಯಾಸ ಮನೇೆಯಲ್ಲಿ ಸಾಕಿರ ಇವು ಇವ ಹಂಗಿರಲ್ಲ ಇತ್ತತ್ಲ ಇವಕ್ಕೆ ಎಷ್ಟೊಂದು ಇದ ಇದಿರಲ್ಲ ಸುಮ್ನೆ ಕಾಾಲಗಿನ ಮೂರ ಹಾಕಂತವೆ
ಹಾಂ
ಎಲ್ಲ ಸಣಿ ರುಬ್ಕ ಉಳ್ಳಾ ಆಡ ಹಿ ತರ ಇರ್ತವೆ ಹಸು ಹಸಿ ಸ್ವಲ್ ಮ ನೋಡ್ಕ ನೋಡ್ಕೋಬೇಕ ಸುಣಿ ಎಚ್ ಎಫ್ ನ
ಹಾ ಹಾ
ಸ್ವಲ್ಪ ನೀ ದಿನ ದಿನ ತೊಳೆಯೋದು ನೀರಲ್ಲಿ
ಹಾ ಹಾ
ಹ್ಮ್ ಈಗ ಸ್ವಲ್ಪ ಏನಾದರು ಉಣ್ಣೆ ಗಿಣ್ಣೆ ಬಿದ್ದಾಗ ಸ್ವಲ್ಪಲ್ಲಾ ಇಂಜೆಕ್ಷನ್ ಮಾಡ್ಸ ಮತ್ತೆ ಅದಕೇನಾದ್ರು ಇನ್ನು ಔಷಧಿಸಿ ಹಚ್ಚದು ತೊಳೆಯದು
ಹಾ ಹಾ
ಹ್ಮ್ ನೋ ಮಾತರ ನೋಡ್ಕೊಳ್ಳೋದು ಮತ್ತೆ ಹಸು ನಾವವು ಬಿಸ್ಲಿಕ ಬಿಡ್ಬಾರ್ದು
ಬಿಜ್ಲಿಿಗೆ ಬಿಡ್ಬಾರಡ್ ಜಾಸ್ತಿ ಹೆಚ್ ಎಫ್ನ
ಈಗ ನಾವ ಹಂಗೆ ಬ್ರೋ ಮಾಡದು ಬೆಳಗ್ಗೆ ಆರು ಗಂಟೆಗೆ ಎದ್ರೆ ಐದ್ ಗಂಟಗದ್ರೆ ಆ ಕಾಲ್ಗಿಲ್ ಕರ್ದ ಹಾಕ್ಬಿಟ್ಟು ಆರು ಗಂಟೆ ಅಷ್ಟೊತ್ತಿಗೆ ಕಾಫಿ ಗಿಫಿ ಎಲ್ಲ ಕ ಕುಡ್ಕೊಂಡು ಹಸುನ ಹಿಡ್ಕೊಂಡು ಹೊಳಡ್ ಬಿಿಡ್ತೀವಿ ಒ ಹೊಲ್ದಲ್ಲಿ
ಹೊಲ್ದತ್ರ ಹ
ಒಂದ್ಏಳು ಗಂಟೆ ಹೋಗ್ಬ ಬಿ್ರಿ ಏಳ್ು ಗಂಟ ಹೊ ಒದದಲ್ಲಿ ಉದ್ದ ಹಾಿ ಕಟ್ಟಾಕ ಬಂದ್ ಬಿಟ್ರಿ
ಹ ಹಾ ಹಾ
ಒಂದು ಕಟ್ಟ್ಯಾಕ್ ಬಂದ್ಬಿಡದು್ ಮನೆಗೆ
ಹಾ ಹಾ
ಬಂದು ಊಟ ಗೀಟ ಎಲ್ಲ ಮಾಡ್ಕೊಂಡು ಒಂದು ಹತ್ತು ಗಂಟೆ ಹನ್ನೊಂದು್ ಗಂಟೆ ಹಂಗೆ ಮತ್ತೆ ಹೋಗಿ ಅಲ್ಲಿ ಮೇದಿರಾಸ ಹೋಗ ಒಂದ್ಲ ನೀರ್ ಕುಡಸಿ ನೆಳ್ಳಲ್ಲಿ ಕಟ್ಟ ಹಾಕಿ ನಳ್ಳಿ ಕಟ್ಟಾಕಿ ನೆರಳ ಎಳ್ಳಲ್ಲಿ ಉಳ್ಳಿರ ಹತ್ರ ಕಟ್ ಹಾಕದು ಬರದು ಮ ಬಂದ ನಾವೇನಾರರು ಬೇರೆ ಕೆಲಸ ಕೆಲಸ ಇಲ್ಲ ಹೊಲ್ದ ಏನಾರ ಬೇರೆ ಕೆಲಸ ಕೆಲ್ಸ ಮಾಡ್ಕೊಳ್ಳೋದು.
ಹಾ ಹಾ
ಮಾಡ್ಕೊಂಡು ಹೋಗಿ ಮತ್ತೆ ನೀರ್ ಗೀರ್ ಕ ಕುಡಸಿ ಮಧ್ಯಾಹ್ನ ಎರಡ್ ಗಂಟೆ ಹಂಗ ಹೋಗೋದು.
ಹ್ಮ್
ಅವಾಗ ಒಂದ್ಸಲ ನೀರ್ ಕೊಡ್ಸಿ ಸಾಗ
ಹ್ಮ್ ಹ್ಮ್
ನೀರ್ಗಿರು ಕುೂಡ್ಸಿ ಮತ್ತೆ ಇನ್ನೊಂದ್ಸಲ ನೋಡಿ ಇನ್ನೊಂದ್ಸ ಕಡೆ ನೋಡಿ ಸ್ವಲ್ಪ ಕಟ್ಟೆ ಹಾಕಿ
ಹಾ ಹಾ
ಮನೆಗಿನ ಕಡೆ ಬಂದು ಊಟಗಿಟ ಎಲ್ಲ ಮಾಡ್ಕೊಂಡು
ಹ್ಮ್
ಹೋಗಿ ಮತ್ತೆ ಒಂದು ನಾಲ್ಕಕ್ ಗಂಟೆ ಐದ್ ಗಂಟೆ ಸುಮಾರಲ್ಲಿ ಹೋಗದ್ರು
ಹಾ ಬ್ರರು
ಒಂದಿ ಮೂ ಗಂಟೆ ನಾಕು ಗಂಟ ಸುಮರಲ್ಲಿ ಹೋಗೋ ಹಸು ಬಿಟ್ಕೊಂಡು ಕುತ್ಕೊಂಡ್ಬಿಡದು
ಹಾ ಹಾ
ಚೆನ್ನಾಗ್ ಮೇಯ್ಯುತ್ತೆ ಒಂದ್ ಐದ್ ಗಂಟೆ ಐದುವರೆವರೆಗೂ ಆರು ಗಂಟೆಗೆ ಬಂದ ಹಾಲ್ ಕರ್ದ ಹಾಲ್ ಹಾಕ್ಬಿಟ್ರೆ
ಹಾಂ ಹಾಂ
ಚೆನ್ನಾಗ್ ಹಾಲ್ ಕೊಡುತ್ತೆ ಮತ್ತೆಲ್ಲಾ ಇದಾಗಿ ಬೆಳಗ್ಗಿನ ಜಾಸ್ತಿ ಹಾಳ್ ಕರಿೆಯುತ್ತೆ
ಹಾ ಹಾ ಅಂದ್ರೆಬ್ ಈಗ ಡೈರಿಗ ಒಂದ್ ಲೀಟರ್ಗೆ ಎಷ್ಟ್ ಕೊಡ್ತಬ್ರ
ಬ್ರೋ ಈಗ ಸೀಮೆ ಹಸಿ ನಾಲ್ ಬಂದು ಒಂದ್ ಲೀಟರ್ಗೆ ಮೂವತ್ತು ರೂಪಾಯಿ ಇದೆ ಹ್ಮ್ ಎಮ್ಮೆ ಅಲ್ ಅಂತ ಬಂದ್ರೆ ನಲ್ವತ್ತು ರೂಪಾಯ ಹೆಚ್ ಎಫ್ ಎ ಮೂವತ್ತು ರೂಪಿ ಎಂ ಎ ಆಲ್ನ್ ನವತ್ ರೂಪಾಯಿ
ಹಾ ಹಾ
ಹ್ಮ್ ಇೇ ಎಮ್ಮೆಾಲ ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ ಹಾಲು ಗಟ್ಟಿ ಹಾಲು ಸ್ವಲ್ಪ ಎಲ್ಲ ಎಮ್ ಎಲ್ ಜಾಸ್ತಿ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲ ಕುಡಿತಾರೆ ಸಿಹ ಮಷಿನ್ ಅಷ್ಟೊಂದ ಯಾರು ಕಾಸ್ಕಲ್ಲ ಕಾಪಿ ಗಿಪ ಎಲ್ಲ ಕಾಸ್ಕೊಂಡ್ ಕುಡಿಯಲ್ಲ
ಹಾ ಹಾ
ಮತ್ತೆ ಎಮ್ಮೆ ಎಲ್ ಆ ತರ ಇರುತ್ತೆ
ಹಾ ಹಾ ಬಾಂಗೊಬ್ರು ಹಂಗೆ ಮೇಕೆ ಮೇಕೆ ಮೇಕೆ ಬಗೆಬ್ರು ಅಂದ್ರೆ ವಾತ ಆತರ
ಅದೇ ಬ್ರೋ ನೀವು ಮ್ಯಾಕೆ ತಗೊಂಡ್ರ ಮ್ಯಾಕೆ ತಿ ಬ್ರೋ ಒಳ್ಳೆ ದುಡ್ಡು ಮಾಡ್ಬೋದು
ಹಾ ಹಾ
ನೀವು ಅದ್ರಲ್ಲೂ ಅಷ್ಟೇ ಎಲ್ಲಾ ಮೈಂಟೈನ್ ಮಾಡೋದು ಸಾಕದ್ರಲ್ ಮ ಸಾಕದ್ರ ಮೇಲೆ ಡಿಪೆಂಡ್ ಆಗುತ್ತೆ
ಹಾ ಹಾ
ನಾವು ಬ್ರೋ ಮೊನ್ನೆ ಸಾಕುದು ಎರಡು ಎರಡು ಹೊತ್ತ ಹಾಕ್ ಹಾಕಿವಿ ನಮ್ದು ಮ್ಯಾಕೆ ಎರಡು ಓತಾ.
ಹ್ಮ್
ಏನಿಲ್ಲ ಅಂದ್ರೂ ಒಂದು ಒಂದುವರೆ ವರ್ಷ ಒಂದೂವರೆ ವರ್ಷ ಇರ್ಬೇಕು ಓತ ಅವು.
ಹಾ ಹಾ
ಒಂದವರೆ ವರ್ಷ ಎಷ್ಟು ಎಷ್ಟಕ್ ಮಾರಿರ್ಬೋದು ಮರಿ ಅವು ಮರಿ ಇದ್ದಾನು ಒಂದುವರ್ ವರ್ಷ.
ಹಾ ಹಾ ಹಾ ಎಷ್ಟೋಕ್ ಮಾರದ್ರ ಬ್ರೋ.
ಹೇಳಿಬ್ರೋ ನೀವೇ ನೋಡಣ ಎಷ್ಟುಕ್ ಮರಿರ್ಬೋದು.
ಎಷ್ಟು ಒಂದ ವರ್ ವರ್ಷದ್ದಾ.
ಒಂದು ವರ್ ವರ್ಷುದ್ ಒತುಗುಳನ ಎರಡ್ ಒತ್ಗುಳನ ಎಷ್ಟಕ್ ಮಾರಿರ್ಬೋದು.
ನಲ್ವತ್ತೆರಡು ನಲ್ವತ್ತೈದಕ್ ಮಾಡಿರ್ಬೋದು.
ಹ್ಮ್ ಒಂದು ವೊತ ಹದ್ನೆಂಟ್ ಸಾವಿರಕ್ ಹೋಯ್ತಬ್ರೋ.
ಹಾ
ಒಂದ್ ವೊತ್ತ ಇಪ್ಪತ್ತೊಂದುಕ್ಕೆ ಹೋಯ್ತು.
ಹಾ ಹಾ ಅದು ಕೆಜಿ ಮೇಲ್ ತಗತಾರ ಬ್ರೋ ಅಥವಾ ಏನು ಅದು ಏನ್.
ಬ್ರೋ ಕೆಜಿ ಮ ಕೆಜಿ ಮೇಲೆಲ್ಲ. ಹಿಂದ್ಗಡೆ ಬೆನ್ನತ್ರ ಕಂಡನೋಡ್
ಅದೇ ಹ ಹಾ ಹಾ ಹಾ
ಬ್ರೋ ಅದು ಇಲ್ಲಿ ಕೈ ಇಟ್ಟು ಚೆಕ್ ಮಾಡ್ತಾರೆ ಖಂಡನ.
ಹಾ ಹಾ ಹಾ
ಚೆಕ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಇದು ಹೆಂಗಿದೆ ವೋತ ಎಷ್ಟಿದೆ ಮತ್ತೆ ಅಲ್ ಅಲ್ಲಿ ಚೆಕ್ ಮಾಡ್ತಾರೆ. ಎಷ್ಟಲ್ಲ ಎಷ್ಟಲ್ಲ ಹೊಡೆದಿದೆ.
ಹ್ಮ ಹ್ಮ
ಆತರ ನೋಡಿ ತಾಂತರೇ ಬ್ರೋ ಅದು ಬ್ರೋ ಈಗ ಅನ್ ಅನುಭವರಿಗೆ ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ.
ಗೊತ್ತಾಗತ್ತೆ ನಿಜ.
ರೇಟ್ ಇಷ್ಟ ಇದೆ ಹೆಂಗೆ ಇಷ್ಟೇ ಕೊಡ್ಬೇಕು ಇಷ್ಟ ಇದಕ್ ಜಾಸ್ತಿ ಅಷ್ಟೇ ಎಷ್ಟು ಕಮ್ಮಿ ಅಂತ.
ಹಾ ಹಾ
ಹಂಗ ಇರುತ್ತೇ ಬ್ರೋ.
ಹಾ
ಹ್ಮ್
ಅಂದ್ರು ಬ್ರೋ ಅದ್ ಹಾ ಹಾ.
ನೋಡಿ ತಗೊಳ್ಳಿ.
ಹಾ
ಈಗ ನಿಮ್ಗೆ ಆ ತರ ಏನ ಪ್ರಾಬ್ಲ್ ಬಂದ್ರೆ ಸ್ವಲ್ಪ ನಾದ್ರು ಡೌಟ್ ಆದ್ರೇ ಫೋನ್ಗಿನ್ ಮಾಡಿ ಮತ್ತೆ. ಹೇಳೋದಾಗುತ್ತೆ ಇಲ್ಲ ಬರೋದಾಗುತ್ತೆ.
ಹು ಬ್ರೋ ಅದಕ್ಕೆ ನಮ್ಮ್ ಮನೇಲಿ ತಾಳಣ ಅಂತ ಹೇಳ್ತಾ ಇದ್ರು ನಮ್ಮ ಅಮ್ಮನ ಮನೇಲಿ ಕೂತಿ ಕೂತಿ ಸುಮ್ನೆ ಬೇಜಾರು. ಹಸು ನೋ ಮೇಕೆನೋ. ತಗೊಂಡ್ರೆ ಹೊಲ್ದ ಹತ್ರ ಖಾಲಿ ಇರುತ್ತೆ ಎಲ್ಲರ ಮೇಯಿಸ್ಕೊಂಡಿರ್ತೀನಿ ಮತ್ತೆ ಖರ್ಚಗೂ ದುಡ್ಡ ಆಯ್ತದೆ ಅಂತ ಹೇಳಿದ್ರು. ಅದಕ್ಕೆ ನೀವು ನಿಮ್ಮ ಹತ್ರ ಏನೋ ಅವತ್ ಹೇಳಿದ್ರಲ್ಲ ಐಕ್ ಇತ್ತು ನ ನಮ್ಮ ಮನೇಲಿ ಸಾಕಿದೀವಿ ಅಂತ ಅದಕ್ಕೆ ಕೇಳಣ ಅನ್ಬಿಟ್ಟ್ ಫೋನ್ ಮಾಡಿದೆ. ಅದಕ್ಕೆ ತಗೊಂಡ ಇನ್ನೊಂದ್ಸತಿ ತಗೊಳಕ್ ಹೋದಾಗ ಫೋನ್ ಮಾಡ್ತೀವ್ ಬ್ರೋ ಹೇಳ್ಕೊಡೋರು ಅಂತ.
ಹ್ಮ್ ಸರಿ ಹೇಳಿಬ್ರೋ ಮತ್ತೆ ಹ್ಮ್ ಸರಿ ಬಾಯ್.